ಅದೇ ಹೇಳಿದ್ನಲ್ಲ ನಮ್ ಮಡಳಪಣ.
ಹ್ಮ್.
ಅವ್ರು ಪಸ್ಟ್ ಹೋಗಲಕ್ಕ ಸಂಡೆ ಹತ್ರ್ರ ಸಂಡೆಲ್ಲ ಯಾವ ನಾ ನಡ ಹೋಗ ಸಂಡೆ ಮು. ಚರಾಗ .
ಹ್ಮ್ ಹ್ಮ್.
ನೀನು ಪೀಕ್ಸಿ ಮಾಡಿ ಬಿಡು ಹೋಗಬೇಕಂದ್ರ.
ಹ್ಮ್ ಹೋತೀನಿ.
ಹ್ಮ್ ಹೋದೆಪದ್ರೆ ಆ ಕಾಲ ಚಲೋದ ಪರ ಅವ್ರ ಅವ್ರು ಬರಕ್ ನಡಿದ್ದನ ಮನಿಗೆ. ಎ ಮೇರ ಮಂಜನ ಮಾತಾಡಿದು.
ಅದೇ ಪ ಬರಕ ನಿನಗಾನ ಏ ಬಂದ್ಲ ಹಚ್ಚಿದ್ದನಿ. ನೀ ನೀ ಕೆಲ್ಸ ಕೇಳ ಅಂತ ಅಚ್ಛಕುಂತಿದಿ ಮೊದ್ಲಿಗೆ ಎತ್ತಿರ್ಲಿಲ್ಲ.
ಹ್ಮ್ ಹ್ಮ್.
ಹಚ್ಚಿದಾನೆ ಎತ್ಲಿಲ್ಲ ಹಚ್ಚಿದೆ ಅ ಒಂದು ಹತ್ತು ನಿಮಿಷ ಕಟ್ ಮಾಡಿದೆಯ್ತ ನಾ ಸುಮ್ಮನೆ ಅದೇ.
ಹ್ಮ ಹತ್ತು ನಿಮಿಷ ಏನ ಮಾತಾಡಿದಿ ಏನ ಮಾತಾಡಿದಿ ಹತ್ತು ನಿಮಿಷ.
ಹಚ್ತಿನಿ ಅಂತ ಅಂದ.
ಹ್ಮ್ ಹ್ಮ್.
ಅಂದ್ ಗೆಸಿ ಕಟ್ ಮಾಡಿದಾನ ಮತ್ತೆ ಹಚ್ಲಿಲ್ಲ ನಾನ್ ಹಚ್ಚಿಲ್ಲಾ ನೀನ್ ಹಚ್ಚಿ ನೋಡಿಗ ಅಂತ ಅಂದೇ.
ಹ್ಮ.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
ಹ್ಮ್.
ಮತ್ತೆ ಮನೆಗೆ ಒಂದ್ಸ್ವಲ್ಪ ಜಗಳಾದಂಗತ ಅರ್ಜೆಂಟ್ ಹೋಗ್ಬೇಕಾಯ್ತ ಅದಕ ಒಬ್ಬ. ಕ ನಪಾಯಂತ್ದದೆ ಅಂದೇ ಸುಮ್ನೆ ಆದ ಮತೇ.
ಕೆಲ್ಸ ನೋಡಿಬೇಕಂತಾರೆ ನೀ.
ಅಂದ್ರೆ ಅವ ಅಂತ ಕೆಲಸ ಅಂದ್ರೆ ಮೂರು ತಿಂಗಳ ನಾಲ್ಕು ತಿಂಗಳ ಮೂರು ತಿಂಗಳ. ಕೆಲಸ ಅವಂತ. ಮೂರ್ ತಿಂಗ್ಗಳ ನಾಕ್ ತಿಂಗಳ ಇದ್ದು ಮಾಡ್ತೀನಿ ಅಂದ್ರೆ ಮಾಡಿ ಬಿಟ್ಟದ ಅಂದ್ರೆ ಬರ್ಬಾರಡ್ರ ಅಂತನ.
ಹ್ಮ್.
ಮೂರ್ ತಿಂಗಳ ಬಂದು ಮಾಡಿ ಹೋತೀನಿ ಎರಡ್ ತಿಂಗ್ಳ ಮಾಡತ ಅಂದ್ರ ಬರ್ಬಾರಡ್ರಿ ಅಂತಂದನ ಅವ.
ಮಾಡ ನೋಡಕ್ ಮ.
ಹಂಗ. ಹ ಹಂಗನೆಲ್ಲ ಮಾಡ. ಹಂಗ ನಿಂದೆ ಹೆಂಗೇನಿಲ್ಲಪ್ಪಾ ಪೂರ ಮಾಡಿದ್ರ ಪರ್ಮನೆಂಟ್.
ಹ್ಮ್ ಹ್ಮ.
ಮಾಡಬೇಕು ಅಂತ ನಾನಂದೆ. ಹಂಗಾದ್ರೆ ಬರ್ಬೇಕಪ್ಪ ಇಲ್ಲ ಬರಬಾರ್ದ ಅಂತ ಅಂದ ಆಯ್ತಾಗಂತಂದ ನಾನು.
ಹ್ಮ್ ಯಾವಗ ಎದರಗಂತ ಕೆಲ್ಸ.
ಅದೇ ಅಂದ್ರೆ ಯಾವ್ದೋ ಒಂದು ಕಂಪೂಟರ್ ಆಗ ಅದ್ರಾಗಗಿದ್ರ.
ಹ್ಮ ಹ್ಮ ಮತೆ ಕೇಳು ಅಂತ ಅನ್ಬೇಕಿಲ್ಲ.
ಅದೇ ನಾನು ಈ ಕಡೆ ಒಂಟಿನಲ್ಲ ನೋಡಮ್ ತಗಾ ಈ ಕಡೆ ಅಡ್ಜಸ್ಟ್ ಆಗಾಗ ನಿಮ್ಗೆ ಆಮೆ. ಕೇಳ್ತಿನಿ ಅಂತನನೆ ಆಯ್ತಂದ ಇಟ್ಟ ಮತ್ ಆರಣ್ಯಗ ಏನು ಆರಾಮ ಇಲ್ಲ ಏನು ಅಂತ ಅಂದ. ಮತ್ತೆ ವಿಡಿಯೋ ಕಾಲ್ ಮತ್ತೆ ಆರಾಮ ಆಗಿ ಊರಿಗೆ ಬಂದಿದ್ದಲ.
ಹ್ಮ ಹಾ.
ಆಯ್ತಾತಗ ಇಬ್ರೂ ಯ ವಿಡಿಯೋ. ಕಾಲ್ ಮಾಡಾಕ ಅಂತಾನ ನೀನು ಬಾ ಅಂತಂದು ಆಯ್ತು ತಗೊಂಡ ಕಟ್ ಮಾಡಿ ವೀಡಿಯ ಕಾಲ್ ಹಚ್ಚಿದ್ರರು. ಹಾ ಮಾತಾಡಿದಿವಿ. ಎನ್ ಆಗ್ಯದ ಅಂತ ಕೇಳ್ದ ಆರಾಮ ಆರಾಮೆಲೆ ಉರಿ ಬಂದ ಅಂದೆ ತೋರ್ರಿಸಿದ ಅಂತ ಕೇಳ್ದ ತೋರ್ರಿಸಿದ ಅಂದ. ಹ್ಮ್ ಹ್ಮ್ ಹಾ ಯಾವಾಗ ಬಂದವ್ರಿ ಅಂತ ಕೇಳಿದೆ.
ಯಾವ್ದಪ ಗ್ರೂಪ್ ನಿಮ್ದು.
ಗ್ರೂಪ ಅನಾ ವೀಡಿಯೋ ಕಾಲ್ ಮಾಡ್ತೀನಿ ಅಂದ ಅವರಿಬ್ರು ವಿಡಿಯೋ. ಕಾಲ್ನ್ಯಗಿದ್ರೆ ಹಚ್ಚಿದಾವ ಹಚ್ಚಿದ ನೀನು ಬಾ. ದಾದ ವಿಷ
ಹ್ಮ್ ಹ್ಮ್
ಸರಿಕ ಅಂದ ಮ್ಯಾಗ ಮಾತಾಡ ಮಾತಾಡ ಆ ಕಟ್ಟಣಫೋನ್ ಅರಣ್ಯಂದು ಅರಣ್ಯೆ ಮುೆ ಏನಷ್ಟಂದು ಏನು ಹೇಳಿ ನ ಮಾತಾಡೋ ಮಾತಾಡಿ ಅಷ್ಟೇ ನಾರ್ಮಲ್ ಪರದ್ರದ್ದು ಅದ್ರದ್ದು ಏನೆ
ಹ್ಮ್ ಹ್ಮ್ ಹ್ಮ ಅವರೇಂದ್ರಬಿದಾ ಅವರೇಂದ್ರಬಾಯ್ ರು ಮರ
ಏಳು
ಹ ಎರಡು್ ಮಂದ ಹಂದ ತರಂದವ್ರು
ಹೇಳ್ತಮ ದೋಸ್ತಿ ಇರ್ತಾನ
ಹ್ಮ್ ಅವ ಶಳಾ ಹ್ಮ್
ಹ ಆಟದ್ ಮಾತಾಡಿದೆ ನಾನನ್ ಆಟದ್ ಹೆಂಗ ಏನಿಲ್ಲ ಅಂತ ಅದುಸ ಮಾತಾಡಿದೆ
ಅದಂಗತ್ತ
ಅದ ಇ ಮತ
ಹ್ಮ್ ಹ್ಮ್ ಅರಿಕಾ ಶಾಣ ಬಯಂದರ ಸಾಣ ಬಯಾಗಾ
ಹ್ಮ್
ಶಾನ ಗಾವಡ ತಗ ಶಿ ಉ ಸ
ನಾ ಮತ್ತಗ ಈಗ ಅ ಎಡ್ ಎರಡ್ ಮಾತಾಡ್ತ ನ ಆಮ್ಯಾಗ ಯಾಕ ಅಂದಗೆಿಂದ ಮ್ಮ ತನ್ಷನ್ ಪರವಾಗಿಲ್ಲ ಆಮೇಗ್ ಎರಡ್ದ ನೂರಂಟು ತನ್ಷಿಕ ಸರಿ ಅಲ್ಲ ಅಂತ ಅನಸಸ್ತಾ ಇದ
ಅವ್ನು ಅವ್ ಗೈರು ಹಳ್ಬೇಕ ಯ್ರಗನದ
ಹ
ಯಾಪಡಲ್ಲ
ನಾ ಎಳ್ತಾನೆನನ ಇದ್ರು ಹೋಗದ್ ಬರ ಸಳ್ತ ಅದ ನಾನೇ ಅವನಿಗೆರ ಜಾಸ್ತಿ ಅಂತ ನನ್ನೋಡಪ್ಪ ಅಂದ ನಿ ನೀವು ಬಿಟ್ಟಜಾಸ್ತಿ ಆಬ ನಾನ್ಪಾ ಅಷ್ಟೇ ನೀ ನಿಮ್ಲ್ಎಲ್ಲರ ಜೊತೆಗೆಗ ಇರ್ತೀನಿ ಸ್ವಲ್ಪ ಜಾಸ್ತಿ ಬೈಲ ಅಂತ ಇ್ದ ನಾನ ಸು ನದು ಹ ಬಾರಿ
ಹ
ನಾನ ನಿಮ ದೋಸ್ರು ಇದಂಗಪ್ಪ ನೀವ ಅಂದ ನ ದೋಸ್ತಪ್ಪ ನಾನು ಜಾಸ್ತಿ ಎಲ್ಲಾರು ಹಚಕಕ್ ಹೋನಿ ಜಾಸ್ತಿ ಅಂದ್ರೆ ಎಲ್ಲರಿಗ ನಿಮ
ಅವೇನ್ರ ನಮ್ಗ ನಮ್ದ ನಾವ ದೋಸ ಎಲ್ಲ ಕನಗೆ
ಹಾ ಹಂಗಾನ ಹಂದೆ ಅಂದಿಲ್ಲ ನಾನು ಹಂದೆ ನನಗೆ ಎಲ್ಲಾರ ದೋಸ್ತಪ್ಪಾ ಸ್ವಲ್ಪ ಜ ನ ಜಾಸ್ತಿ ಕ್ಲೋಸ್ ಆಗಿರೋ ನೀವ ಅಂತಂದಿ ನಾನ ಸುಮ್ಮದವರು ಹ್ಮ
ಅಲ್ಲಲ್ಲ ಅವ ಅವ ನ ಎರಡು ದೋಸ್ತರಪ್ಪಾ ಅಂತ ನಂತ ನಮ್ಗೆ
ಹ ಹಂಗೇನ್ ಹೇಳಿ ಎಲ್ಲ ನಾನೇ ಅಂದವ್ನಿಗೆ ಯ ಯಾರ ಎಲ್ಲ ಎರ ಜೊತೆಗೆ ಇರಕ್ ಟ್ರ ಮಾಡ್ದ ಪ್ಪ ನಾನು ಯಾರ ಅವ್ರ ನ ಅಂತ ಜಾಸ್ತಿ ಅ ನೀವು ಜಾಸ್ತಿ ನನ ಜ್ಯೋತಿ ಕ್ಲೋಸ್ ಅಲ್ಲ ನಿಮ್ ಜೊತೆ ಇರ್ತನ ಅಷ್ಟೇ ಅಂತಾನೆ ಅಂದ ನಾನನ್ ಎಷ್ಟು ಏನ್ ಹೇಳಕ
ಹ್ಮ್ ಹ್ಮ್
ಹ್ಮ ಹ್ಮ್
ಶೆ ಶಾಣಡತೇನೆ
ಹ್ಮ್
ಓ ಟೈಮಗೆ ಯರಡತ ಒಂದುಟಳಪ್ಪ ಎ ಹ ಯಾವಾಗ ಹಡ ಬಸಲ್ಲತ್ತು ಒ ಆತಡ ಹೌದಿಲ್ಲ.
ಈಗ ಕ್ಯಾ ಕ್ಯಾನ್ಸಲ್ ಆಯತಂದ್ರೆ ಈಗ ಕ್ಯಾನ್ಸಲ್ ಮಾಡಿರ ಮಾವಿನಿಂದ್ ಮಾಡಿನಿಂದ ಮಾಡಿದಾನ.
ಹ್ಮ್ ಅ್ರ ಇಲ್ಲ
ಒತ್ತಿ ಒತಿವ್ ಬಿಡು ಎಷ್ಟತ್ತಿನ ನಾ ಅವ ನ್ಯಾಡ ನಾ ಮಾಂಮ್ಬರ್ಸಿದ ಅ ಬಂದು.
ಇರಲ್ಲ ಅಂದ್ರೆ ಹೇಳದೆ ನೀವ್ ಹೋಗಿ ಮಾಡ್ತತಿ ಏನ್ ಕೆಲ್ಸ ಕಲ್ತಂಗ ಅದು ಹೋದನ್ನ. ಏನ್ ಏನಾಲ್ಡಜ ಸಿಗುತ್ತೆ ನಿನಗ ಮಾಡಿದ ಬರಿ ಪ್ಯಾಕ್ ಮಾಡದ ಅಷ್ಟೇ ಗೊತ್ತಿರ್ತದ ಬಿಟ್ಟ ಏನ್ ಗೊತ್ತ ಬಯ್ದಾನು
ಹ
ಕಾ ಕಾರಿಂದ ಅದ್ ಅದ್ರೆ ಗಾಡಿ ಪಾರ್ಟ್ಸ್ ಬಗ್ಗೆ ಗೊತ್ತ್ದ ಕಾರಿನ ಬಗ್ಗೆ ಗೊತ್ತ್ದ. ಅದ್ರ ಕೆಲ್ಸ ಕಲ್ತಂಗ ಅತತಂದ್ದ ಹಂಗಂದ್ರೆ ಸುಮ್ಮನಾದೆನಾ. ಹ್ಮ ಹಲೋ
ಹ್ಮ್
ಹ್ಮ್ ಹೇಳ
ಅಲೋ
ಹ್ಮ ಹ್ಮ
ತೊಸ.
ಮಾತಾಡೊ ಏನಾಯ್ತಾ.
ತ್ಯೊಸ್ತುಲೇ.
ಹಲೋ
ಹಾ
ಹಲೋ
ಹಯ
ಅಲ್ಲ ಒಂದ್ ವಾರ ಹೋಗತ ಫಸ್ಟ್ ಆಮೇಲೆಲ್ಲಿ ಬರಕ್ನ ಮುಕ್ಕಳಿಂದೆ.
ಏನು.
ಈಗ ಫಸ್ಟ್ ಒಂದ್ ವಾರ ಹೋಯ್ತಿವಿ.
ಹ್ಮ್
ಆಮೇಲೆ ಬೆರೀಗ್ ಬರ್ತ ಅಂತ ಅನ್ಮಕ್ಳ ಅಂತ ಇದೆ.
ಅಂದೆ ಯಾಕ ಹೊತಿ ಇಲ್ಲಿಗ ಹೊಗ ಮತ್ತಿ ಬಾ ಅಂತಂತನಕ್ ಹೋತೇನೆ.
ಹ್ಮ್ ಹ್ಮ್
ಏನಂದ್ರು ಅಲಿ ಬ್ಯಾಡನ ಮಾತಾಡ್ತನ್ ಅವ್ನೌನ ಅದು ರೌಡಿ ಅಜಮ್ಮ ಹಂಗಾದ ಹಿಂಗದ ಬ್ಯಾಡ ಅನ್ನಕೊತಿನಿ. ಈಗ್ ಜೊತೆಗಿನ ಜಗ್ಗ ಜನ ಇರ್ತಾರಲ್ಲ ಫ್ರೆಂಡ್ಸ್ ಅವರು ಹೇಳಿರ್ತಾರ ಹಿಂಗ. ನನಗು ಹೋದಾಗ್ ಒಂದ್ಸಾರಿ ಪರಿಚಯ ಆಗಿದ್ರ ನಮ್ ಮಾಮ್ನವ್ರು. ಫ್ರೆಂಡ್ ಸಾವರ ಪರಿಚಯ ಆಗಿದ್ರೆ ಈಗ ವಬಾ ಮನಿ ಬಾಗಲಾಗಾನ ಅತಿ ಏನ ದಿನೋಬತ ಮ್ಯಾನೇಜರ ಅವನ್ ಗ್ಯಾರೇಜಿಗ್ ಮ್ಯಾನೇಜರ್ ಆತ್ತಗೋದ್ರೆ ಬಿಡೋದಿಲ್ಲ ನೀ ಅಲ್ಲಿ ಇಲ್ಲಿ ಹೋಗ್ಬೇಡಪ್ ಮಾಮಂದೆ ಮಾಡ್ಕಂದಿರಾ ಅಂತ ಅಂದ್ಬಿಡ್ತಾನೆ. ಅತ್ತು ಏನೊ ಸೆಕೆಂಡ್ ಸಮ್ಮಲ್ಲಿ ಇದ್ದೆ ನಾನ ಆಗ. ಎಕ್ಸಾಮ್ ಅವ ಅಂತೇಳಿ ಹೊಡ ಬಂದಿದ್ದೆ ನಾನು ಆಯ್ತು ಅದಗ ಮತ್ತೆ ಬೆಂಗಳೂರಿಗೆ ಕಾಲೆ ಇಟ್ಟಿಲ್ಲ ನಾನು. ಮತ್ತ ನನ್ ಕ ನಮ್ಮ ತಮ್ಮದ ನಮ್ ತಮ್ಮ ಒದಕ್ ಕೇಳಿದಾನೆ. ಏನಪ್ಪ ಮಹೇಶ್ ಮಹೇಶ್ ಇದನ ಇಲ್ಲಿ ಆತ್ನ ಅವನೆ ಚಲೊ ಇದ್ದ. ಇಲ್ಲ ನೀನನ ಇರೋ ಇಬ್ಬರ ಒಬ್ರು ಯಾರ ನ ಮಾಮೂಂದ ನೋಡಿಕ ಯಾರ ಜನಕ್ಕೂ ಅಂತೆ
ಹ್ಮ್
ನಮಮ್ಮ್ ನಮ್ಮ ಮನೆಾಗ ಬೇಡ ಅಂತಾರೆ ಹೋಗಕ್ಕ ನಾನೂ ಹೋಗಲ್ಲ
ನೀ ಮಾಮ ಮಾಮಗಪ ಗಾರೆ ಜಗ
ಅದೇ ಹತ್ ನ ಯಾರಜಿಗೆ ಅಂದ್ರೆ ಬರಲ್ಲ ಅಂತೇಳಿ ನನ್ ಮದ್ಲೆ ಅ ನಮ್ಮ್ ಮನಿ ಬಾಡ ಅಂತಳ ಹೋಗಕ ಗ್ಯಾರೇಜಿ ನಮ್ಮ್ ಮನೆ ನಮ್ಮ್ ಮಾಮನ ಗ್ಯಾರೇಜಿಗದ ಬೇಡ ಅಂತ ಮಾಡಕ್ ಹ ಏನು ಬ್ಯಾಲೆನ್ಸ್ ಮಾಡಿ ಒಟ್ಂ ಹೇರ್ಜ ಅದು ಬ್ಯಾಡ ಅಂತ
ಹ್ಮ್
ಅ ಹಂಗ ಅಕ್ಕೆ ನಾನು ಆಟೋ ಮೊಬೈಲ್ಸ್ ಅಂದ ನಾನ ಅದು ಆಟೋ ರಿಪೇರಿ ಗಿಪೇರಿ ಮಾಡೋದೇನು ಗ್ಯಾರೇ್ ಇತ್ತು ಅ ನ ಬರಲ್ಲ ಅಂತಂದೆ ಇಲ್ಲ ಬರ ಪಾರ್ಟ್ಸ್ ಕೊಡದ ಅಂತಂದ್ರೆ ಹಂಗಸ
ಹ್ಮ್ ಹ್ಮ್
ಹ್ಮ್
ನಡತಾ ನಡತಾ ಅಂದ್ರ
ಹ್ಮ್ ಯಾವ ಮಾಡ್ಬೇಕಕ್ ಸಾಧ್ಯ ಅದಕ್ಕೆೇನ
ಆಯಕ ನೀ ಮಾಮಡ ಹೋಗ
ಹ್ಮ್
ಮಾಂಗೂ ಹೋಗೋದೋಗ ಆಮೇಲೆ ಅಲ್ಲಿ ಕರ್ತಿಲ್ಲಿ ಹೋಗ್ಕೋತಿ ಬೇಕ್ರ
ಹ್ಮ್
ಅಲ್ಲಿ ಚಲೋದ ಪರ ಅಲ್ಲಿ ಮಾಡಕ ಅಲ್ಲಿ ಚೋಕಡೆ ಹೋಗಕತ್
ನೋಡಮ್ ಯಾರ್ಗ್ ಹೆಂಗ ಅ್ಷ್ಟ ಅದು ಗೊತ್ತ್ದ ಅಲ್ಲಿ
ಹ್ಮ್
ನೋಡಐತನಿ ಹೆಂಗ ಅಧ್ಯ ನಾಡೆ ಅಂತ ಈ ಲೆಕ್ಕಾಕಕ್ಕಾಗಲ್ಲ ಹಿಂಗ ಹೆಂಗ ಅಂತ ಈಗ ಅಡ್ವಾನ್ಸ್ ಲೆಕ್ಕಕ ಮುಂದಿನ ಯೋಚನೆ ಮಾಡ್ಕೊಂಡ ಕುಂತ ನಿಂತಂಗ ನಾ ಲೆಕ್ಕ ಆಗ್ತನ ನಾ ಜಿಗ್ಗಚ್ಚನ ನಾುಜಗ್ಗ ಯೋಚನೆ ಮಾಡ ಕು ಅವ ಹಂಗ ಮಾಡಬೇಕ ಹಂಗಾದ ಹಂಗೆಲ್ಲ ಏ ಸದ ಗಿತ್ತ ಕ ಶಕಕತಿದ್ದಾರದು ನಾ ಈ ನನ ಮತ್ತೆ ಏನ್ ಮಾಡೋದು ಈಗ ಹಗೆ ಚಲ ಕುತ್ ಬಿಡ್ತದೆ ಸಡನ್ನು ದಿಢೀರ್ ಅಂತಂಟ ಒಂಟಾಗ ಆಯ್ತಲ್ಲಾ ಹೆಂಗಾದ ಏನಲ್ಲ ಅದೆ
ಹಾಗಲ್ಲ
ಮಾಡಿದ್ರ ಆಗಲ್ಲ ನ ತೆಲಗತ್ತೇ ತೆಲೆಗ ಬಂದಿರೋಣ ನೀನೊಬರಿ ಹೇಳ್ತಿದ್ದೆ ಮುಂದಿನ ದರ್ಶನ ಮಾಡಬಡ್ ಮಾಡಬ ಬಿಡ್ರ ನಾನೇ ಮುಂದಿನ ದರ್ಶನ ಮಾಡಂಗ್ವಿ
ನಾನು ಬಾಳ ಮಾಡತಿಲ್ಲ
ಹ್ಮ್ ಮ ಮಾಡಪಣ ಹೊಂಟಾರ ಯಾರ ಕನಾರ ಅಂತ ಉಂಟಾನ
ಅತ್ಗ ಅದೇ ರಜಾ ಕೊಟ್ಟಂಗ್ರ ಅದೇ ದೋಸ ರಚಾರತ್ಗ
ಹ್ಮ್
ಮತ್ತೆ ಯಾರಿಗ ಹೋಗಕೋಣ ಮಾಪಣ ಈ ಒಂಟಷ
ಹ ನಾನ್ ಮಾಡಪಣಂದ ಗೊತ್ತೇ ಇಲ್ಲಾ
ಹ್ಮ್ ಯಾರ ನಾವ ಕಬಡನ್ನ ನೋಡ ಹಾ ಹ್ಮ್ ಆ ಬ ಸರಿ ಸರಿ ಬಾ ಸರಿ ಅಡ್ತ ಇಲ್ಲ
ಹ್ಮ್ ಆಡ
ಹ್ಮ್